ನಮಸ್ತೆೆ
ಏನ್ ಮಾಡತಿದರು
ಮಲ್ಕೊಂಡಿದ್ದೀನಿ ನೀವು
ನಿಮ್ಮ ಹ್ಮ್ ಟೀ ಅದೆಲ್ಲ ಕುಡಿಯಲ್ವಾ ಚಾ ಕಫಿ
ಇಲ್ಲ ಅಭ್ಯಾಸ ಇಲ್ಲ ನಿಮ್ಗೆ
ನಾನು ನಾನ ಇವಾಗ ಸದ್ಯಕ್ಕೆ ಹಾಸ್ಟೆಲ್ ಅಲ್ ಇದೀಿ ನಿಮ್ ಮನೇಲಿ ಇದ್ರೆ ನಾನ್ ನಾನ್ ಮಾಡಿದ್ರೆ ಮಾತ್ರ ಇಷ್ಟ ಆಗತ್ತೆ ಬೇರೆಯವ್ರರು ಯಾರ ಮಾಡ್ಕೊಟ್ರರು ಇಷ್ಟ ಆಗಲ್ಲ ನನ್ಗೆ
ನನ್ಗುನು ಅಷ್ಟೇ ನನ್ ಮನೆಯಲ್ಲಿ ಕುಡಿತೀನಿ ಅವಾಗವಾಗ ನನ್ಗೆ ನಾವು ಪಿಯು ಓದ್ಬೇಕಾದ್ರೆ ಒಂದ್ ಆಂಟಿ ಇರ್ತಾ ಇದ್ರು ಅಡ್ಗೆ ಮಾಡೋರು ನಂಗ ಆಂಟ ಮಾಡೋ ಮಾತ್ರ ಇಷ್ಟ ಆಗ್ತ ಇತ್ತು ಒಂದ ಫುಲ್ ಅಂದ್ರೆ ನಾವು ಟೀ ಕುಡಿಯೋ ಗ್ಲಾಸ್ ನಲ್ಲಿ ಮೂರು ನಾಲ್ ಹಂಗ್ ಕುಡ್ ಬಿಡ್ತಾ ಇದ್ದೆ ನಾನು ನಮ ಸರ್ ಹೂ ಹೂ ಅಷ್ಟ ಟ್ಟ ಕುಡಿತಾ ಇದ ಅಂದ್ರೆ ಅ ಅವ ಅವಾಗ ಮಾತ್ರ ಕುಡಿತಾ ಇದ್ದದು ಒಂದ ತಿಂಗ್ ಎರಡ್ ತಿಂಗಳು ಮಾತ್ರ ಹಂಗ ಕುಡತಿದ್ದೀನಿ ನಮ್ ಸರ್ರು ಯಾವತ್ತು ಇ ನಮ್ಮಮ್ಮಗೆ ಫೋನ್ ಮಾಡು ಹೇಳೋದು ಇಲ್ ಜಾಸ್ತಿ ಟೀ ಕು ಕುಡಿತಾಳೆ ಟೀ ಕಾಫಿ ಅಂತ
ಹ್ಮ
ನಮ್ಮಮ್ಮ ಅವಳ್ ಕುಡಿಯೋದೇ ಇಲ್ಲ ಅಂತ ಹೇಳೋದು ಮನೆ ಅಂದ್ರೆ ನ ಮನ. ಕುಡಿತಾ ಇರ್ಲಿಲ್ವಲ್ಲ.
ಹ್ಮ.
ಅದಕ್ ನಮ ಮಮ್ಮಿ ಹಂಗ ಹೇಳೋರು ಇಲ್ಲ ಇವ ಕುಡಿತಾಳೆ ಇಲ್ಲಿ ಕುಡೀಲಿ ನಾವ್ ಬೇಡ ಅನ್ನಲ್ಲ ಚಿಕ್ಕದಾಗ ಕುಡೀಲಿ ಅಂತ ನಾ ತೀಗ ಹೋದ್ರೆ ಅವ್ರ. ಹಾಕ್ಸ್ಕೊಳಕೆ ಬಿಡ್ತರ್ಲಿಲ್ಲ ಚಿಕ್ಕದಾಗ ಹಾಕ್ಕೊಡ್ತಾ ಇದ್ರು ಮತ್ತೆ ಕಳ್ತಾನ ಕಳ್ತಾನ ಮಾಗ. ಹ್ಮ್ ಜಾಸ್ತಿ ಅಂದೆ ಅವ್ರ ಅವ್ರ ಅಡ್ಗೆನೂ ಅಷ್ಟೆ ಎಷ್ಟು ಚೆನ್ನಾಗ್ ಮಾಡ್ತದ ನಂಗ್ ನಮ್ ಮನೇಲ್ ಮಾಡೋದನು ಇಷ್ಟ ಆಗ್ತಾ ಇರ್ಲಿಲ್ಲ.
ಅಂದ್ರೆ ಅಂದ್ರೆ ಅಲ್ಲ ಟೀ ಗಟ್ಟ ಯಾಗಿ ಮಾಡ್ತದ್ರ ಅಥವಾ ನೀರಗ್ತದ್ರ ಜಾಸ್ತಿ.
ನಂಗ್ ಗೊತ್ತಿಲ್ಲ ಚೆನ್ನಾಗಿರ್ತ ಇತ್ತು ಹದ್ರೆ.
ಹೌದಾ.
ಹ್ಮ್. ಜಾಸ್ತಿಯಿಂದ ಜಾಸ್ತಿ. ಇವಾಗ ನನ್ ನಂಗ ಮನೆಯಲ್ಲು ಕುಡಿಯೋ ಅಭ್ಯಾಸ ಇಲ್ಲ. ಹಾಲ್ ಕುಡಿತೀನಿ ಅಷ್ಟೆ ನಾನು. ಇಲ್ಲ ನನ್ ಮನೆಯಲ್ಲಿ ಹಾಲ್ ಕುಡಿಯೋದು.
ಹಾ.
ಅಂದ್ರೆ ಹಾಲ ಅಂದ್ರೆ ಫುಲ್ ಅಂದ್ರೆ ಬಿಸಿ ಮಾಡ್ಬೇಕು ಮತ್ತೆ ಅದ್ ಫುಲ್ ತಣ್ಣಗ ಆಗೋಗ್ಬೇಕು.
ಬ ಮಾಡಿ ತಣ್ಣಗ ಆಗ್ಬೇಕಾ.
ಬಿಸಿ ಬಿಸಿ ಕುಡಿಯಲ್ಲ ಅದ್ರಲ್ಲಿ ಸಕ್ಕರೆ ಆಗ್ಬಾರ್ದು.
ಹೌದಾ.
ಸಕರೆ ಬೆಲ್ಲ ಏನ ಆಗ್ಬಾರ್ದು ಫುಲ್ ಬಿಸಿ ಮಾಡ್ಬೇಕು ಅದು ಫುಲ್ ತಣ್ಣಾಗ ಆಗ್ಬಿಡ್ಬೇಕು ಮತ್ತೆ ಒಂದೇ ಸತಿ ನೀರ್ ಕುಡ್ದಂಗ ಕುಡ್ದ ಹಾಕ್ಬೇಕು ಹಂಗ್ ಕುಡಿಯೋದ್ ನಾನು ಒಂದ್ ಮತ್ತೆ ನಮ್ಮಮ್ಮಿ ಆರ್ಲಿಕ್ಸ್ ಬೂಸ್ಟ್ ಹಂಗ್ ತರ್ತಾ ಇರ್ತಾರೆ. ಅವಾಗಾದ್ರೆ ಬಿಸಿನಲ್ಲಿನ. ಕುಡಿತೀನಿ.
ಹ್ಮ ಹ್ಮ. ಹ್ಮ್.
ಮತ್ತೆ.
ಹ ಹೇಳಿ ನೀವೇ
ನೀವು ಕುಡಿತೀರಾ.
ನಂಗೆ ಹಾಗ ಒಂದು ಚೂರು ಚೂರು ಇಷ್ಟ ಆಗಲ್ಲ ಅಂದ್ರೆ ಅದೇ ಟೀ ಕಾಫಿ ಆದ್ರೆ ನಾನ್ ಮಾಡಿ ದಾನೇ ಕುಡಿತೀನಿ ಅಂದ್ರೆ ನ ಅಮ್ಮ ಫುಲ್ ಸ್ವಲ್ಪ ಜಾಸ್ತಿ ನೀರು ಹಾಕ್ತಾರ ನಂಗೆ ಇಷ್ಟ ಆಗಲ್ಲ. ನಾನ್ ಗಟ್ಟಿುದು ಅಂದೆ ಹೊಸ ಅಪ್ಪಾ ಹೊಸ ಆತಂದಾಗೆಲ್ಲ ನನ್ಗೆ ಹೇಳ್. ರ ಟೀ ಮಾಡಕ ನಾನೇ ಮಾಡ್ತೀನಿ ಹೊಸ ಹಾಲ್ ಬಂದಾಗ ಮಾತ್ರ ಟೀ ಮಾಡೋದ್ ಮಾತ್ರ ನಂದು.
ಹೊಸ ಹಾಲು ಅಂದ್ರೆ.
ಅಂದ್ರೆ ಹೊಸ ಪ್ಯಾಕೆಟ್.
ಓ.
ಮಾತ್ರ ಮಾಡ್ತೀನಿ
ನಂಗ್ ಹಾ ಅಂದ್ರೆ ಇಷ್ಟ ಜಾಸ್ತಿ ಜಾಸ್ತಿ ಇಷ್ಟ. ಅಂದ್ರೆ ಹಾಲಲ್ ಮಾಡುವ ಇದು ಸಿಹಿ ತಿಂಡಿ ಇರತ್ತೆ ಅಲ್ಲಾ. ಪಾಯಸ ಕ ಅದ್ ಅಂತದೇನ್ ಇಷ್ಟ ಆಗಲ್ಲ.
ಬರೀ ಹಾಲ್ ಮಾತ್ರ ಕುಡಿತೀರಾ
ಕಾಫಿ ತರಲ ರಸ್ಕ್
ಹಾ
ಅದನ್ನುೂ ಇಷ್ಟ ಆಗಲ್ಲ
ಚಾ ಕಾಫಿ ಯಾವ್ದ ಇಷ್ಟ ಜಾಸ್ತಿ
ನಂ ನನ್ಗೆ ಹಾಲ ಇಷ್ಟ ಅಷ್ಟೇ ನಂ ಟೀ ಕಾಫಿ ಯಾವ್ ಚೆನ್ನಾಗಿದ್ರೆ ಅತ್ ಕೊಡ್ತೀನಿ
ಹ್ಮ ಹೌದಾ
ಹ್ಮ್
ಮಾಡತ ನಿಮಗೆ ಕೆಲಸ ಮಾಡಕ ಕಾಫಿ
ಹ್ಮ ಒಂದ್ಸತಿ ಏನಾಗಿತ್ತಂದ್ರೆ ಅದು ಕಾಫಿ ಪುಡಿ ಗೆ ಬರೀ ಹಾಲ್ನಲ್ಲಿ ಹಾಕಿ ಈ ತರ ಕಲ್ಸ್ಬಿಟ್ಟು ಕೊಡ್ತಾರೆ ಅಲ್ಲಾ ಕಾಫಿ ಪುಡಿ ಹಾಕಿ
ಹಾ
ನನ್ಗೆ ಕಾಫಿ ಪುಡಿಗೆ ಟೀ ಪುಡಿಗೆ ಡಿಫ್ರನ್ಸ್ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಹ್ಮ್ ಮೊದ್ಲು ಗೊತ್ತಿರ್ಲಿಲ್ಲ ಇವಾಗ ಗೊತ್ತಿದೆ
ಹಾ
ನಮ್ಮ ಮನೆಯಲ್ಲಿ ಕೆಲ್ಸ ಮಾಡಕ್ಕೆ ಜಾಸ್ತಿ ಜನ ಬಂದಿದ್ದಾರೆ
ಯಾಕೆ
ಅದು ರೇಷ್ಮೆ ಹುಳು ಅಡಾಗಿತ್ತು
ಹ್ಮ್
ಇದದಕ್ಕೆ ಜಾಸ್ತಿ ಜನ ಬಂದಿದ್ದಾರೆ
ಹ್ಮ್
ನಾನ್ ಟೀ ಮಾಡ್ತೀನಿ ಅಂತ ಅಂದ್ರೆ ಅದ ಕಾಫಿ ಟೀ ಅಂತ ಹೇಳ್ರೆ ನಾನ್ ಮಾಡ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು
ಹ್ಮ್
ಮಮ್ಮಿ ಒಳಗಡೆ ಬಿಟ್ಕೊಂಡು ಇಲ್ಲ ನಾನೇ ಮಾಡಿದೆ ಆ ಎಲ್ಲಾ ಕಾಯಸ್ದೆ ಅದೆಲ್ಲಾ ಉಕ್ಕ ಬಂತು ಮೇಲೆ ಬ ಅದೆಲ್ಲ ಫುಲ್ ಬಿಸಿ ಆಗಿತ್ತು ಮತ್ತೆ ನಾನು ಅದ್ ಅದು ಪಾತ್ರದಲ್ಲಿನೇ ಆ ಟೀ ಪುಡಿ ಆಗ್ಬಿಟ್ಟ ಕಲ್ಸಬಿಟ್ಟು ಗ್ಲಾಸ್ ನಲ್ಲಿ ಸಕರೆ ಟಿ ಪುಡಿ ಹಾಕಿ ಕಲಸ್ದ ಮತ್ತೆ ಅದನ್ನ ಬಿಸಿ ಮಾಡಿಲ್ಲ ನಾನು ಬರಿ ಹಂಗೆ ಆಕ್ಬಿಟ್ಟು ಕಲ್ಸ್ಬಿಟ್ಟು ಎಲ್ಲಾ ಗ್ಲಾಸ್ ನಲ್ಲಿ ಹಾಕ್ಬಿಟ್ಟು ಅದು ನಾನು ಸೋದಸುನು ಇಲ್ಲ
ಓ ಹಾಗೆ ಕೊಡ್ಕೊಂಡೀರಾ ಕಾಫಿ ಮಾಡಿದದ ಇಷ್ಟು ಕುಟಿ ಮಾಡಿದ್ರದ ನೀವ್ವತ್ತು
ಅದು ನಾನ ಕಾಫಿ ಅನ್ಕೊಂಡು ಟೀ ಪೂಡಿ ಹಾಕಿ ಟೀ ಮಾಡಿದ್ದೀನಿ
ಹಾ
ಮತ್ತೆ ಎಲ್ಲರೂ ಅದನ್ನ ಬಾಯ್ ಮಾಡ್ಬಿಟ್ಟಿದ್ದಾರೆ
ಅಂದ್ರೆ ಖರ್ಚ್ ಬಿಟ್ಟಿದ್ದಾರೆ
ಕಚ್ಬಿಟ್ಟಿದ್ದಾರೆ ಅಷ್ಟು ಜನದ್ದು ಮತ್ತೆ ನಾನನ್ ಹೆಂಗ್ ಅದನ್ನೆಲ್ಲಾ ಎಲ್ ಎಲ್ಲಾ ರಂಜಲು ತ ತಗ್ದಿ ಮತ್ತೆ ಹಾಕಿ ಹೆಂಗ್ ಮಾಡೋದು ಅಂತ ನಮ್ ಆತ ನಗಿತರೆ ಅಂದ್ರೆ ಅದೇ ಫಸ್ಟ್ ಟೈಮ್ ಮಾಡಿರೋದು ದ
ಹೌದಾ
ಹ್ಮ ನಗಿತಾರೆ ನಗಿತಾರೆ ಜಾಸ್ತಿ ಜಾಸ್ತಿ ನದ್ರು ಕುೂತ್ಕೊಂಡ್ ನಗಿತಾರ ಅವರೆಲ್ಲಾ ಕೆಲ್ಸ ಮಾಡೋರೆೆಲ್ಲಾ ನಗ್ರು ಯ ಎಂತ್ ಯಾರ್ ಬೈಲಿಲ್ಲ ನನ್ಗೂ ನನ್ಗೆ ಇವಾಗ ಹಾಗು ನೆನಪಿದೆ ನ ಫಸ್ಟ್ ನಮ್ಮಮ್ಮ ನನ್ಗೆ ಫಸ್ಟ್ ಕೆಲಸನೇಳ್ತಾ ಇರ್ಲಿಲ್ಲ ಒಂದ್ಸತಿ ಕೆಲ್ಸ ಹೇಳದ್ರಿ ಯಾವತ್ ತಂದರೆ ಅದು ಕೋಪದಿಂದ ಅವತ್ತಿಂದಾನೇ ನನ್ ಕೆಲ್ಸ ಮಾಡಕ್ ಶುರು ಮಾಡಿದ್ದ ಮತ್ತು
ಹೌದಾ
ನಮ್ಮ ಅಕ್ಕ ಅಂದ್ರೆ ನಮ್ಮ ಅಪ್ಪ ತಂಗಿ ಸ್ಕೂಲ್ ಹೋಗ್ತಾ ಇದ್ಲು ಅವಳು ನನ್ನ ಜೊತೆನೆ
ಹಾ
ಇಬ್ಬ್ರದು ಸೇಮ್ ಏಜು ಅವಳು ಜೊತೆ ಅವಳು ಅಂಗನವಾಡಿಗೆ ಹೋಗ್ತಾ ಇದ್ದಿದ್ದು
ನೀವು
ನಾನನ್ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಿತ್ತು ನಂದು ಎಲ್ ಕೆ ಜಿ ಇಂದಾನೂ ಪ್ರೈವೇಟೇ ಓದಿತ್ತು
ಹಾ
ಅವಳು
ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಮಾತಾಡ್ತಿರಾ ನೀವು
ಇಲ್ಲ ನಾನು ಮೆಸೇಜ್ಸಲ್ಲಿ ಚೆನ್ನಾಗಿ ಮಾಡ್ತೀನಿ
ಮಾತಡದು
ಮಾತಾಡಕ್ ನಂಗಗೆ ಸ್ವಲ್ಪ ನಾಚಿಕೆ ಆಗತ್ತೆ ಅಂದ್ರೆ ನಾನು ನಮ ನಮ್ಮ ಸ್ಕೂಲ್ನಲ್ಲಿ ಇಂಗ್ಲೀಷ್ನಲ್ಲಿನೇ ಮಾತಾಡಬೇಕು ಇಂಗ್ಲೀಷ್ಲ್ಲಿ ಮಾತಾಡಿಲ್ಲ ಅಂದರೆ ಐವತ್ತು ರೂಪಾಯಿ ಕಟ್ ಕೋತಾ ಇದ್ರು ಮತ್ತೆ ಕ್ಲಾಸ್ ಇಂದ ಹೊರಗ ಹಾ ಕೆತಿದ್ದರು
ಹಾ
ನಾನು ಮೂರು ಸತಿ ಹೊರಗೆ ಹೊರಗೆ ಬಿದ್ದಿದ್ದೀನಿ ಇಂಗ್ಲಿೀಷ್ ಮಾತಾಡಿಲ್ಲ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿ ನಂಗೆ ನಗು ಬರುತ್ತೆ ನಂ ನನ್ ಮಾತಾಡಕ್ಕೆ ಆಗಲ್ಲ ಹ ಟೆಕ್ಸ್ಟ್ ಆದ ಚೆನ್ನಾಗಿ ಮಾಡ್ತೀನಿ
ಹ್ಮ ಹಾ
ಮತ್ ಅವತ್ ನಮ್ಮಮ್ಮ ಹೋಗ್ಬೇಡ ಅಂತಂದ್ರುನು ನಾನು
ಹ್ಮ್
ಸ್ಕೂಲ್ಗೆ ಹೋಗಿದ್ದೆ ಅದಕ್ಕೆ ಮತ್ತೆ ನಂಗೆ ಒಳಗೆ ಫುಲ್ ನಮ್ಮಮ್ಮಿ ಹುಡ್ಕಾಡಿದ್ದಾರೆ ನಾನ ಎಲ್ಲ ಹೊಲ್ಟೋಗಿದ್ದೀನಿ ಅದ ನಮ್ಮ ಮಮ್ಮಿ ನನ್ ಮನೆ ಒಳಗಡೆ ಹೋಗಿಲ್ಲ ಹೊರ್ಗಡೆನೆೇ ಇದ್ದೆ ಗೋಡೆ ಗೊರ್ಕೊಂಡ್ ನಿಂಗೆ ನಂಗೆ ಪನಿಶ್ಮೆಂಟ್ ಅಂದ್ರೆ ನಂಗೆ ಒಳಗಡೆ ಕರ್ಸ್ಕೊಂತಾ ಇಲ್ಲ
ಕ್ಕೆ
ನಾನ್ ಹೊಂಟೋಗಿದ್ದೀನಿ ಸ್ಕೂಲ್ಗೆ ಅಂತ ಬೇಡ ಅಂತ ಅಂದಿದ್ರುನು ಹೋಗಲ್ಲ ಅಅಂಥ ಹೇಳ್ಬಿಟ್ಟು ಹೋಗಿದ್ದೀನಿ
ಹಾ
ಮತ್ತೆ ಅವತ್ತು ಮೊದಲ್ನೇ ಸತಿ ನಂ ಕೆಲ್ಸಗಳ ಇದ್ದಲ್ ಪಾತ್ರ ಅದೆ ತೊಳಿ ಹೋಗು ನಿನ್ಗೆ ಪಾಪ ಪಾಪ ಅಂತ ಬಿಟ್ರೆ ಅಲ್ಲೇ ಬರುತ್ತೆ ಅಂತ ಹೇಳಿ ಮತ್ತೆ ಅವತ್ತಿಂದ ಶುರು ಮಾಡಿದ ನನ್ನ ಪಾತ್ರೆ ಉಜ್ಜದು
ಹೌದ ಹ್ಮ್ ಹ್ಮ್
ಹ್ಮ್ ಹ್ಮ
ಮತ್ತೆ ಏನ್ ಸಮಾಚಾರ ಹಾ
ಹಲೋ
ಕಳಿಸ್ತಾ ಇದೀಯಾ ನಿಂಗೆ ಮತ್ತೆ ಏನ್ ಸಮಾಚಾರ
ಮತ್ತೇನ ಇಲ್ರಿ
ಉಟ ಎಷ್ಟತಿಗೆ ನಿಂಗೆ
ಏಳು ಗಂಟೆಗೆ
ಹ್ಮ ಏನ್ ಮಾಡಿರ್ತಾರೆ ಇವತ್ತು ಊಟಾ ನಿಮಗೆ
ಇವತ್ತು ಚಪಾತಿ ಸುಡ್ತಾ ಇದ್ರು
ಹ್ಮ್ ಹ್ಮ್ ಚಪಾತಿ ಮಾಡಿಯಕ್ಕೆಲ್ಲ ಕರಿ ಅಲ್ವಾ
ಚಪಾತಿ
ಚಪಾತಿ ಮಾಡಕ್ಕೆ ಬೇಯ್ಸಕ್ಕೆ ಮಾಡ್ಕೊಡಕ್ಕೆ ಕರಿ ಅಲ್ವಾ ನಿಮ್ಗೆ
ಇಲ್ಲ ಮೊದ್ಲು ಒಂದ್ ಎರಡ್ ಸತಿ ಕರ್ದಿದ್ರು
ಹ್ಮ್
ಹೋಗಿದ್ವಿ
ಬರ್ತಾ ನಿಂಗೆ ಚಪಾತಿ ಎಲ್ಲ ಮಾಡಕ
ಹ್ಮ್ ಬರತ್ತೆ ನಾನೇ ಮಾಡ್ಕೊಟ್ಟಿ ಬಂದಿದ್ದು ಮೊನ್ನೆ
ಹೌದಾ ಮಾಡ್ಕೊಟಿ ಬಂದ್ರ
ಹ್ಮ್ ಹ್ಮ್
ಎಸ್ಟ್ ಮಾಡಿದ್ರಿ
ಅಂದ್ರೆ ಒಂದ -ಒಂದ ಒಂದ್ಸತಿ ಏನಾಯ್ತು ಗೊತ್ತಾ ಅವ ವರ್ಚನಾ ಕಂತ ಇದ್ದಾರೆ ನಾನು ಕಷ್ಟಪಟ್ಟು ತಿಡಿ ಮಾಡಿದೀನಿ
ಅದು ರೌಂಡ್ ಇಲ್ಲ ಅದು ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಫುಲ್ ರೌಂಡ್ ಮಾಡ್ಬಿಟ್ಟು ಅದನ್ನೆಲ್ಲಾ ಈ ತರ ಚಲಾ ಬಿಲಿ ಮಾಡ್ಬಿಟ್ಟು ಮತ್ತೆ ಅವರು ಎತ್ಕೊಂಡ್ ಮತ್ತೆ ಹೊಸ್ದಾಗ ಈತರ ರೌಂಡ್ ಮಾಡ್ತಾ ಇದಾರೆ ನಾನನ್ ಅದನ್ನ ಎಷ್ಟು ಹತ್ತು ಮಾಡೀದಿನಿ ನಂಗೆ ಎಷ್ಟು ಬಾಧೆ ಆಗೋಯ್ತಂದ್ರೆ
ಹ್ಮ ಮೂರು
ಹಾಗೆ ಅದ್ರಲ್ಲಿಂದಾನೇ ತಗ್ದಿ ಆಗ್ಬಿಡೋಣ ಅನ್
ಅಲ್ಲ ಅ ಅವ್ರು ಕೈಯಲ್ಲಿ ನಿಮ್ದು ನೀವ್ ಮಾಡಿರ್ತೀರಲ್ಲಾ ಆ ಚಪಾತಿನ ಕೈಯಲ್ಲಿ ಇಡ್ಕೊಳಕಾದ್ರೆ ಏನಕ್ ಬಿಟ್ರಿ ಆ ತಗೊಳೋವರ್ಗು ಸುಮನೆ ಏನಕ್ಕಿದ್ರಿ ನೀವು
ನಾನು ಕೈಯಲ್ಲಿ ಇಕ್ಕಕ್ಕ ಏನ್ ಬಿಟ್ಟಿಲ್ಲ ಹಿಂಗೆಲ್ಲಾ ಮಾಡ್ಬಿಟ್ಟು ಅಲ್ಲಲ್ಲಾ ಒಂದ್ ಹತ್ರ ಒಂದ್ ಪ್ಲೇಟ್ ಮೇಲೆ ಹಾಕ್ತಾರ ಅಲ್ವಾ ಅಲ್ಲಿ ಆತರ ಮಾಡಿ ತರ ಹಾಕಿದೀನಿ ಅವ್ರಾ ಪಾಡಿಗೆ ಅವ್ರು ಎತ್ತಿ ರೌಂಡ್ ಎಲ್ಲ ಈ ತರ ಮಾಡ್ಬಿಟ್ಟು ಮತ್ತೆ ರೌಂಡ್ ಮಾಡಿ ಮತ್ತೆ ಅವ್ರಷ್ಟು ಮಾಡ್ತಾರೆ ನಂಗ್ ಗೊತ್ತೇ ಇಲ್ಲ ಭಾರತೀ ಹೇಳೋವರ್ಗುನು
ಹ್ಮ ಹಾ
ಅವ್ರ ನಕ್ತಿ ನಕೊಂಡ್ ನ ಅವ್ರಿಬ್ರಿ ಅವ್ರಷ್ಟಗ ಅವ್ರು ನಕೊತಾ ಇದಾರೆ
ಸರಿ ಬಿಡಿ ಆಯ್ತು ಚಿತ್ರ ಅವ್ರ ಮುಂದಿನ ಕರೆಯಲ್ಲಿ ಮಾತಾಡೋಣ
ಸರಿ
ಹಾ